ಎದ್ದಿ ಏನ್ ಪಾ ಮಂನ್ಕೊಂಡಿ
ಎದೂರ ಹ್ಮ್ ಎನೂರ್ ಇನ್ನಲ್ರಿ ಈ ಎಜ
ಹಾ ಹ ವಾಕಿಂಗ್ ಏನ್ ಹೋಗಿದ್ರ
ವಾಕಿಂಗ ಹೌತಿಂಗ ಅದ ಕಡಲ್ರಿ ಈಗಂದ ಹೊರಗಾರ ಕುಂತೂರ್ ನಾಳಿ
ಮಳೆದು ಬಂದೆನಪಾ ನಿನ್
ಹ್ಮ ಮಳಿ ಬಂದಲ್ರ ಇಲ್ಲಿ ನಿಮ್ ಕೈಟ
ನಮ್ ಕಡೆ ಬಳೆಲ್ಲ ಏನಿಲ್ಲ ಬಿಸಲು ಜಾಸ್ತಿ ಆದದ ಮುಂಜಾನೆ ಒೊ ಬಿಸಲುಗ್ ಓದ್ಿಲ್ಲ ಏಳ ಗಂಟೆಕ್ಕೆ
ಹ್ಮ್ ಹ್ಮ್ ಹ್ಮ್ ಇಿಸಲ್ ಬಾಳದ ಐತ್ ನಂಬಲ್ಲಿ ಬಿಸಿಲು ಆದ್ರೆ ಬಿಸಿಲು ಬಿಸಿಲು ಆದ್ರ ನೇಲೆ ಬಿಸಿಲು ಬಾಳ
ಎರಡು ದಿವ ಸ್ವಪ ಪೂರ್ತಿ ಯಾಕ ಮಾಡಿ ಪೂರ್ತಿ ಕೈ ಕೊಟ್ಟದಲ್ಲ ಪೂರ್ತಿ ಕೈ ಕೊಟ್ಟದಪ್ಪ ಕಡೆ ಏನು ಏನಲ್ಲ ಏನು ಬಿತ್ತನೆ ಮಳೆಯ ಎಲ್ಲ ಬೀಜ ಆಗಿದ ಹಚ್ಚಾರ ಬತ್ ಮಳನೇ ಅಲ್ಲ ಮತ್ತೊ ಒಂದ್ಸಲ ರಿಟರ್ನ್ ಊರಂಗ ಆತದ ಅಂತ ಾನ
ಹ್ಮ್ ಅದಾರ ಕೆ್ಯನಲ್ ನೀರ ಬಿಡದಲ್ರರಿ
ಹಾ ಕೆರೆಳ ನೀರೆಲ್ಲಾ ಏನೆಲ್ಲ ಮತ್ತೆ ಮ್ಯಾ ಮಳೆ ಬಂತ ಅ್ರ ಡ್ಯಾಮ ತು್ತಾವ ಡಾಮ್ು್ಿ ಅಂದ್ರೆ ಕೆನಲ್ ಬಿಡ್ತಾರೆ ಕೆನಲ್ ಬಿ್ರ ಇವರುಏನನು ಬಿಟ್ಕೊಂಡು ಬೆಳಿ ಮಾಡ್ಕೋದು ಮಳೆೇ ಬರ್ಿಲ್ಲ ಅಂದ್ರೆ ಎಲ್ಲ ನಿಂತು ಕೊಡ್ತ ಕೆಲಸಗಳು
ಹ ಆಯ್ತ್ೀ ಮತ್ತೆ ಓರ್ ಸತಿ ಆದಂಗ ಆತಾನ ಹೊರ್ಸತಿ ಮಳೆ ಜಾಸ್ತಿ ಬಂದ್ರಿ ಈ ಸತಿ ಮಳೆ ಕಡಿಮೆ ಬರ್ತ ನ್ ಮಾಡ್ತಾನ
ಆ ಆಲ್ರೆಡಿ ಕಡಿಮೆ ಆದ ಆದಲ್ಪ ಆದೇ ಈಗ ಇದ ಸ ಮಿ ತಿಗಗ್ ಬೀಜ ಹಚಾರ ಏನ್ ಮಳೆ ಇಲ್ಲ ಏನಿಲ್ಲ ಒಣ್ಕೊಂಡು ಉಂಟು
ಎಮಗ ರ
ಅದಕ್ಕ ಏನಾದ್ರೂ ಗೌರ್ಮೆಂಟ್ ಮ ಸರ್ವೆ ಗಿರ್ೇ ಮಾಡಬೇಕ ಪರಿಹಾರ ಅದು ಕೊಟ್ಟ್ರರು ಚಲೋ ರೈ ಮತ್ತ ಏನ್ ಮಾಡ್ತಾರ ಏನಲ್ಲ ಹೋ್ಸಲ ಎಾರ್ಡೆ ಎಕರೆ ಮೂರು ಎಕರೆ ಐದು ಎಕರೆ ಒಳಗಡೆ ಇದ್ದಿದ್ರೆ ಎಂಟು ಸಾವಿರ ಕೊಟ್ಟಾರ ಎರಡು ಕಂತಲ್ಲಿ ಕೊಟ್ರೆ ಎಂಟು ಎಂಟು ಹದಿನಾರು ಸಾವಿರ ಹಾ ಬಂದಲ್ಲ ಎರಡು ಸಲ ಬಂದವ ಎಂಟು ಎಂಟು ಹದಿನಾರು ಸಾವಿರ ರೂಪಾಯಿ ಬಂದವ ಬಟ್ ಇನ್ಸೂರೆನ್ಸ್ ಮಾಡ್ಬೇಕ ಈಗ ಇನ್ಸೂರೆನ್ಸ್ ಇ ಬಿಡ್ತಾರೆ ಈಗ ಇನ್ಸೂರೆನ್ಸ್ ಮಾಡ್ಸಿದ್ರ ಹದಿ್ಮೂರ್ ನೂರ ಐವತ್ ರೂಪಾಯಿ ಕಟ್ಟಿದ್ರೆ ಅದ ಏನ್ ಮಾಡತದ ಅದ ೋಟೋ ಕಟ್ಟೋ ಮಾಡಿ ತಲೆಟಿ ಕೊಟ್ಟಿದ್ರ ಅದು ಏನ್ ಮಾಡ್ತಾರೆ ಎರಡ್ ಎಕರೆ ಮೂರು ಎಕರೆ ಹದೆಂ ಸಾವರ ರೂಪಾಯಿ ವ್ಯಾಲ್ಯೇಷನ್ ಮಾಡ್ತ ಹದಿನೆಂ ಹದಿನಂಟ ಅಂದ್ರೆ ಐದು ಎಕ ಅಂದ್ರೆ ಹದಿನಂು ಮೂವತ್ತತ್ ಸಾವಿರ ಜಮತ
ಹ್ಮ್ ಹ್ಮ್ ಹ್ಮ್ ಅದು ಬ್ಯಾ ಬ್ಯಾಂಕ್ ಆದದ್ರೆ ಬ್ಯಾಂಕ್ನಾಗ ಒಂದ್ ಗಿಡಕ್್ತ ್ರೆ ನಮ್ದು ಶಾಲ ಅಂತ ಏನಾಗಿಂತಿ
ಅದ ಹೋಗ್ಬೇಕ ಇವ ನೋಡಿ ಇವೇ ಇಗವ ಪಿ ಡಿ ಪಿ ಜಗಲ್ಲಿ ಕೆಡಸ್ಕೊಂಡು ನೀನವಪ ಯೋಜನೆರ್ಸ್ತಿರೋ ಪ್ರಮಾಣ ಪತ್ರದ ಸಲುವಾಗಿ ಅದ ದೊಡ ನಾಲ್ಕೈದಾರ ದಿನ ಕಂಟಿನ್ಯೂ ತಿರುಗಾಡಿ ಏನ್ ಪೇಪರ್ಸ್ ರೆಡಿ ಮಾಡ್ಕೊಂಡು ಸ್ಟ್ಯಾಂಪ್ ರೆಡಿ ಮಾಡಿ ಏನ್ ಒಂದ ಕೆಲಸಸ್ ರೆಡಿ ಮಾಡಿ ಇನ್ಕಮ್ ಕ್ಯಾಕ್ಸ್ ಆಯತು ಆಧಾರ್ ಕಾರ್ಡ್ ಆಯ್ತು ಓಸ ಅಪ್ಡೇಟ್ ಮಾಡ್ಕೊಂಡುವು ಅಪ್ಡೇಟ್ ಮೊದಲಂತ ಈಗ ಎಲ್ಲಾ ಚೇಂಜಸ್ ಆಗಿ ಕರೆಕ್ಟ್ ಮಾಡ್ಕೊಂಡೆ ರೆಡಿ ಮಾಡದು ಎಷ್ಟು ಚೆನ್ನಾಗಿದೆ ಇನ್ನಿಲ್ಲ ಆ ಆಲ್ಮೋಸ್ಟ್ ಅಲ್ಲ ಎಲ್ಲ ಸೆವೆಂಟಿ ಪರ್ಸೆಂಟಜ ಸಿಕ್ಸದ ರೆಡಿಗ ಇನ್ನಾಗ ಏನಿಲ್ಲ ಅಂತೂ ಅದು ಮ್ಯಾಕ್ಸಿಮಮ್ ರ್ಟಿರ್ಸೆಟಜ್ ಂದ್ರೆ ವಂಶಳದಾಗ ಇದಿದ ಬಂದಿದ ಆಧಾರ್ ಸಬೇಕ
ಗೋಮಶಳೆ ಈ ಗೋಮಶಳೆ ಆದ್ಮೇಲೆ ಅಲ್ಲಿ ಅವ ಎಷ್ಟ ಪ್ರ ತೊನ್ನ
ಯಾರು ಸ್ದಾಮ್ನ ಇಲ್ಲಿಿಲ್ಲ ಅವ್ರೇನ್ ರೊಕ್ಕ ತಗಳೋದಿಲ್ಲ ಏನ ಅವ್ರ ರೊಕ್ಕ ಲೀಗಲಿ ಮಾಡ್ತಾರ ಅದ್ರದ್ದಏನ ಪ್ರಾಬ್ಲಮ್ ಇಲ್ಲ ಒಂದ್ ಹದ್ಿನೈದ ದಿನ ಹೌತನಪ್ಪ
ಹ ಅಪ್ಲಿಕೇಶನ್ ಯಾವ್ ಬಿಡ್ತಾರನ್ರ ಅದು ಜೂನ್ದಾಗ ಬಿಡತ ಅಂತಂದ ಅಂಗನ
ಹಾ ಜೂನ್ ಜುಲೈದಾಗ ಬಿಡ್ತಾರಪ್ಪಾ ಜೂನ್ ಜುಲೈದಾಗ ಬಿತಾರ ಬಟ್ ಏನ ಅಪ್ಲೇಶ ಹೆಚ್ಚು ಕಡೆ ಮಾಡ ಅದ್ರದ ಏನ್ ಪ್ರಾಬ್ಲಮ್ ಇಲ್ಲ ಫಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ರೆಡಿ ಮಾಡ್ಕೊಂಡು ಅಂದ್ರೆ ಅಪ್ಲಿಕೇಶನ್ ಬಿಟ್ಟಿದಾಗ ನಾ್ ಏನ್ ಬೇಗ ಫಲ್ ಮಾಡಲ ಅ ಆ ಅನುಕೂಲ ಆಗ್ತಿದಿಲ್ಲ ಅಂದ್ರೆ ಮತ್ತ ಏ ಡಾಕ ಿಲ್ಲಂದ್ರೆ
ನಮ ಇನ್ನೊಂದ್ ಹಕ್ಕಂದ ಹಾಕ್ಬೋದಲ್ರರಿ ಇನ್ನೊಂದ್ ಹಕ್ಕ ಕಮ್ಮ ಆಕರ್ ಬರ್ತದೆ
ಅಂಗನೋೂ
ಹ್ಮ್
ಮತ್ತ ಅವ್ರದ್ದ ಡಾಕ್ಯುಮೆಂಟ್
ಅವ್ರ ಡಾಕ್ಯುಮೆಂಟ್ ಅವ್ರ್ದನ್ನ ರೆಡಿ ಮಾಡ್ಕಬೇಕ ರೀ ಅವ್ರನ್ನ ಯಾವವುಲ್ರರಿ
ಯಾರ್ದ ಇವ್ರದ ಶರಪ
ಆ
ಅವ್ರ ಮತ್ತೆ ಎಲ್ಲ ಾಕ್ಯುೆಂಟ್ ಅ ರೆಡಿ ಮಾಡ್ಕಬೇಕು ಕನ್ನಡ ಮಾಧ್ಯಮ
ಬರಲ್ರೀ ಅದು ಕನ್ನಡ ಮ ಇಲ್ರರಿ ಬರ್ತರ ಬ್ರಿ ಬರ್ತ ಬರ್ತಾರ ಶಿರೊಳದಾಗ ಮತ್ತ ಉರ್ಸುಂಡೆ ಆ ಹದರೋ
ಎರಡೂ ಬರ್ತಾವಂದ್ರ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಎರಡೂ ಬರ್ತವೆ ಹದು ಮೈನಾರಿ ಉದು ಉರ್ದು ಮೀಡಿಯಂ ಅಂದ್ರೆ ಅಲ್ಲಿ ಹತ್ತು ಪರ್ಸೆಟೇಜ ರಿಸರ್ವೇನ್ ಅ ಉರ್ದು ಮೀಿಯ್ವರಿಗೆ ಅಂಗನವಾಡಿ ಟೀಚರ್ ಕೋಸ್ ಹ ಪರ್ಸೆಟಜ್ ರರಿಜರ್ವೇಷನ್ ಅದು ಉರ್ದು ಮೀಡಿಯ ಕಂಪಲ್ಸರಿ ಅಂಗನ ಕರಿ ಸಿದ್ದರಾಮಯ್ಯ ಬಿರಡಲ್ಲಿ ಹತ್ತು ಹತ್ತು ಪರ್ಸೆಂ ರಿಸರ್ವೇಷನ್ ಹಳ್ಳಿ ಗಾಡಿನಲ್ಲಿ ಆಲ್ಮೋಸ್ಟ್ ಅಲ್ಲ ನೂರ ಕ ಎಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಮುಸ್ಲಿಮರ್ ವಾಸವಾಗಿರ್ತಾರ ಅಲ್ಲಿ ಒಂದ ಅಂಗನವಾಡಿ ಪೋಸ್ಟ್ ಗ ಅವ್ರಿಗೆ ಹತ್ತು ಪರ್ಸೆಂಟ್ ರಿಸರ್ವೇೇಶನ್ ಮುಖಾಂದ್ರ ತಕೊಬದು ತುಂಬಕೋಬೇಕ ಅಂತ ಆದೇಶ ಮಾಡಿ ಹೋಗೇ ನಾವವು
ಹಂಗ ಅದೇನ್ ಹೇಗ ಆದ್ರೆ ನಾವು ಓಪನ್ ಯೂನಿವರ್ಸಿಟಿಾಗ ಡಿಗ್ರಿ ಕಡೆ ತೆಗಸಿ ಬಿ ಎಸ್ ಸಿ ಮಾಡಕ್ ಆಗಲ್ಲೇನ್ರರಿ
ಅಲ್ಲ ಬಿ ಎಸ್ ಎ ಓಪನ್ ಸಿಗ್ತದಲ್ಲ
ಓಪನ್ ಸಿಕ್ತಂದ್ರ ಮತ್ ನಾವ್ ಮುಂದ ಎಮ್ ಎಚ್ ಅದ್ರೆ ಅದ ಈಗ ಉರ್ದು ವೇಕೆನ್ಸಿ ಬಾಳ ಅವ್ರೀ
ಹ ಹಾ ಯಾರದಂದು ತಕ್ಕಂತಂದೆಯ ಹ ಈ ಸರ್ ಬಿ ಎ ಸಿ ನಮ್ಮಲ್ಲಿೆ್ಯಲರ್ ಮಾಡ ಅಂತ ಹೇಳಿ ಓಪಂದದಾಗ ನ ಅಷ್ಟ
ರೆಗ್ಯುಲರ್ ಮೂರ್ ದ ಮೂರ್ ವರ್ಷ ಬೇಕಲ್ರರಿ
ಮೂರು ವರ್ಷ ಅಂತಂದ್ರೆ ಅದ ಲೀಗಲಿನೇ ಮಾಡ್ಕೋಬೇಕಕ್ ಈಗ ಓಪನ್ದಾಗ ಆಗ ಹಾಗಿದ್ರ ಅವ ಆರುಳ ಎಟಟ್ ತಿಂಗಂಗಳು ತೋತಾನವ ಎಂಟ ಒಂಬತ್ತು ತಿ್ಗಳು ತೋೊಂಡಿದ್ ರೊಕ್ಕ ಹೆಚ್ಚಿಗ್ ತೋತಾನ ಅವ ಅವ್ ನಲ್ವತ್ ಸಾವಿರ ಐವತ್ತು ಸಾವಿರ ಅರವತ್ ಸಾವಿರ ಹಂಗ್ ಬಾಯಿ ಹೊಂದ ಬಡತಾರ ಅವ್ ಅದಕ್ ಅಂತವೆಲ್ಲ ಏನ್ ಮಾಡ್ಕೊಂಡ ಬ ಲ್ಲಿ ಲೀಗಲಿ ನಾವೇನ್ ಮಾಡ್ಕೋಬೇಕು ಇಲ್ಲಿ ರೆಗ್ಯುಲರ್ ಮಾಡ್ಕೊಂಡಬೇು ಹ ಈ ಈರ್ ಸದ ಹೆಂಗಿದ್ರರು ಲೀಗ ಆದ ಬಟ್ ಹ ಡರೆಕ್ಟ್ ಆಗ ಲ್ಲ ಅವಕಾಶ ಇಲ್ಲ ಅದೂ ಕೂಡ ಮೂರ್ ವರ್ಷ
ಈಗ ಈಗ ಅದ ಅದ್ ನಾವು ಟಿ ಟಿಲ್ ಬರಿಬೇಕನ್ೀ ಈ ಅದ ಗೌರ್ಮೆಂಟ್ ಜಾಬಗೆ
ಹ ಟಿ ಟಿ ಬ ಟಿ ಟಿ ಬರ್ಬೇಕು ಒಂದ್ ವೇಳ ಟಿಟಿ ಬರಲಪ್ಪ ಅಂದ್ರೆ ಎಂ್ ಎಸ್ ಮುಗಿತಪ್ಪಾ ಅಂತಂದ್ರೆ ಏನ್ ಡೈರೆಕ್ಟ್ ಆಗಿ ಏ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಏನು ಡೈರೆಕ್ಟ್ ಪಾಠ ಮಾಡ್ಬಹುದು ಹಂಗೇನಿಲ್ಲ ಬಟ್ ಬಿ ಎಡ್ ಅದು ಮುಗಿಸಿದ್ರೆ ಟಿ ಟಿ ಬರಬೇಕು ಟಿ ಇಟಿ ಏನ ಒನ್ ಫಿಫ್ಟಿ ಮಾರ್ಸ್ ನೈನ್ಟಿ ಮಾರ್ಕ್ಸ್ಏ ತಗೋಬೇಕು
ಅದೆಲ್ಲ ಮುಗಿದ್ಮೇಲೆ ಗೌರ್ಮೆಂಟ್ ಶೀ ತಂಟ ಉರ್ದದ ಕಂಪಿಟಷನ್ ಕಡಿಮೆ ದಿವ್ಸಲಾಗ ಬಾಳ ಜಲ್ದಿ ಆಗ್ತಿ
ಇಲ್ಲ ನೂರಕ್ ನೂರ ಅದು ಕಾಂಪಿಟೇಷನ್ ಇಲ್ಲ ಅಲ್ಲಿ ಏನು ಆರಾಮ್ ಸರಿ ಏನ ಏನು ಹೋಗ್ಬೋದು ಈ ಇಲ್ಲ ಗೌರ್ಮೆಂಟ್ ಇವು ಕಾಲೇಜಿ ಆಗ್ತದ ಬಿ ಎಡ್ ಎಮ್ ಎ ಇ ಬಿ ಎಡ್ ಎಂ ಎಸ್ ಸಿ ಮುಗಿತಪ್ಪ ಅಂದ್ರೆ ಗರ್ಮೆಂಟ್ ಇ ಬಿವು ಕಾಲೇಜ ವೇಕೆನ್ಸಿ ಹ
ಅದೇ ನೋಡ್ಬ್ರ ಆತರ ನೋಡ್ಬಕ್ಲ್ಕಂದ್ರ
ಈಗ ಅವರು ಮಾಡಂಗಿದ್ರೆ ಈ ಸದ ಆ ಅಡ್ಮಿಷನ್ ಸ್ಟ್ದಪ್ಪ ಅಡ್ಮಷನ್ ನ್ ಸ್ಟಾರ್ಟ್ ಇದ್ದಿದಾಗೆ ಫ ಅಂತ ಮಾಡ್ಕೊಂಡ್ ಬಿಡ್ಬೇಕು ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದು ಸೈನ್ಸ್ ಅದ ಆರ್ಟ್ಸ್ ಅದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಮರ್ಸ್ ಇ ಇದಿತ್ತ ಅಂದ್ರೆ ಅವ್ರು ಬಿ ಎ ಮಾಡ್ಬೇಕ ಬಿ ಎ ಮಾಡಿದ್ರೆ ಮುಂದ ಬಿ ಎಡ್ ಅದು ಮಾಡದಕ ಎಮ್ ಎ ಮಾಡೋಕ್ ಬರ್ತದ ಈಗ ಮತ್ೆ ಎಮ್ ಕಮ್ ಮಾಡಿದ್ರೆ ಬ್ಯಾಂಕ್ ಫಲ್ ಹೋಗಬೇಕ್ತದೆ ಬ್ಯಾಂಕ್ ಫಲ್ಗೆ ಹೋಗ್ಬೇಕಾದ್ರೆ ಗರ್ಮೆಂಟ್ಲ್ಲಿ ಅಪಾಯಿಂಟ್ ಆಗ ಹೋಗಬೇಕಂದ್ರೆ ಐ ಬಿ ಪಿ ಎಸ್ ಪಸ್ಗ್ಬೇಕಾಗ್ತದೆ ಟ ಇ ಟಿ ಹಂಗ ಅದ ಬ್ಯಾಂಕ್ಲ್ಲಿಿಗೆ ಹೋಗಬೇಕಂದ್ರೆ ಐ ಬಿ ಪಿ ಎಸ್ ಪಾಸ್ ಆದ ನಂತರ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಅ ಬರಬೇಕಾಗ್ತದೆ ಹಂಗರ್ತ
ಅದೊಂದ್ಐ್ತರ ಮತ್ ಕಾರಿಂದ ಏನ್ ಕಾ ಕಾರಾರ್ ತಗಬೇಕಕ್ಂತಿರನ್
ಹೌದ ಅದಂದು ನೋಡ್ಬೇಕು ಯಾಕಂದ್ರೆ ಫ್ಯಾಮಿಲಿ ಏಾ ಗಾಡಿ ಒಂದ್ ಬೇಕಗ ಅದ ಯಕೆ ಯಾಕಂದ್ರೆ ಬಾಡಿಗೆ ಬಾಡಿಗೆ ತಗೊಂಡು ತಿರ್ಗಾಡದ ಕಷ್ಟ ಆಲತ್ತ ಅದಕ್ಕೆ ಹೇಳ್ಲಿಕ್ಕೆ ನೋಡ್ಬೇಕ ಅಂತ ಮಾಡೀಿನಿ
ಕಾರ್್ರ ಆ ನಡೀತ ವೈಟ್ ಬೋರ್ಡ್ ತಗೋ ಕಾರ
ಹ್ಮ್ ಮನಗ ಆಗ್ತದಲ್ಲ ಮನ ಇ ಇಲ್ಲ ಸೆಕೆಂಡ್ ಹ್ಯಾಂಡ್ ಕನ್ನ ಸುಮನ ಅವ್ರು ಕೇಳಿದ್ದ ನ ನಿನ್ನೆ ಏನ್ ಕಾರ್ ತಗೊಂಡಿದ್ರರಿಗೆ ಸೆಂಡ ತಗೋಬಡ್ರಿ ಏಾದ್ರುಂದು ಪ್ರಾಬ್ಲಮ್ ಬಂದೇ ಬರ್ತ ಅದು ಏನ್ ಸ್ಲ್ ಸ್ವಲ್ಪ ಆದ ನಂತರ ಅವ್ರ ಏನಂತರ ಮನ ಫ್ಯಾಮಿಲಿ ್ರೆ ಹೆಂಗಗೆ್ರ ಯೂಸ್ ಮಾಡ್್ರ ಕಂಟಿನ್ಯೂ ಹೋಗಿೋಗ ಅದ ತಗೋತೋತ್ರಿ ಇನ್ನೊಂದ್ ಲಕ್ಷ ಎರಡ್ ಲಕ್ಷ ಕಕ ಹೆಂಗಿದ್ರು ಏಳು ಎಂಟ ಲಕ್ಷ ಹೇಳೇ ಹೇಳ್ತಾರ ಅಂತ ಇನ್ನೊಂದು ಎರಡ್ ಮೂರ್ ಲಕ್ಷ ಸ್ೋಟನ ಬೋಗಾಯ ಇದ ಗಾಡಿ
ಂಟ್ ಲಕ್ಷದಲ್ರಿ ನೋಡಿ ತೋಬಬೇಕಕ್ ನಾವ್ ಒಂದ್ಐ್ ಆರ್ದ
ವೈಟ್ ಬೋರ್ಡ್ ಸಿಗಲ್ಲ ಪೂರ್ತಿ ಸತ್ಯನ ಸಾಗಿಿ ಗಾಡಿಗಳು ಸಿಕ್ತವೆ ರ ಪ ಹೊಡೆದಿರೋ ಗಾಡಿಗಳು ಸಿಗ್ತಾವ
ಇಲ್ಲ ಮಹಾರಾಷ್ಟ್ರ ಪಾಕ್ಷಿಂದ ತೋೊಂಡ ಬಂದಟ
ಿದರ್ನು ಗಾಡಿ ಈಗ ಯಾರಲ್ಲಿ ಗಾಡಿ ತೊ್ೊಳಗ್ ಮೆ ರಫ್ ಆಗಿ ನಡೆಸೋವ್ರೆ ಈ ರಫ್ ಫೈನಾನ್ಸಲ್ ಏನಾದ ಪ್ರಾಬ್ಲಮ್ ಇತ್ತ ಅಂದ್ರೆ ಗಾಡಿ ಸೇಲ್ ಮಾಡ್ತ ಇ್ದಿರ್ತಾರ ಸುಮಾ ಅಂತ ತಗೋ ಬಂದ್
ಎಲ್ಲಿ ಯಾವಾಗ ತೊಬೇಕಂತಂದ್ರೆ ಮತ್ತೆ ಈಗ ಸೀಸನ್ ಚಾಲ ಆತಿರ್ಬೇಕಲ್ೀ ಈಗ ಜನ್ ಹ ಎ ಮಸ್ಲಿನ್ ಸೀ ಚಲ ಪತ್ರ ಲಾಗಾಗಣದ
ತಿಂಗಳದಾಗ ನೋಡ್ಬೇಕು ಐ ಒಂದಂದು ನಾಲ್ಕೈದಾರ ಅದ್ರಂದಾಗ ಕೆವಾರದಲ್ಲಿ ಕೆ ವಾರದಲ್ಲಿ ಹ ಇಲ್ಲ ಯಾದಗಿರದ ಶೋ ಹ್ಮ ಮಾವನ್ ಬಂದ ಅವ್ರ ಕಡೆ ಬೆಣ್ಣೆ ತೋರ ಹಣೆ ಕಡೆ ದುಡ್ಡು ಬಂದವ ಅದಕ್ಕೆ ನಮ್ಮ ಹ ನ ನ ತ
ಬಿಸ್ನೆಸ್ ಮಾಡಕಲ್ ಅದ್ರಕಂಚಲ ಸುಮ್ಮ್ ಅದ ಕಾರ್ ತಗೊಂಡು ಅದೆಲ್ಲ ಸ
ಗ ಈಗ ಬಿಜನೆಸ್ ಅಂಗ ಅಂದ್ರೆಣ್ಣನಲ್ಲಿ ಒಕ್ಕಲ್ಸರ ಮಾಡೆ ನಾ ಇಲ್ಲಿ ಕಾಲೇಜ್ ಿನಗೇನನೆ
ಅಂದ್ರ ಒಂದ ಸ ಸ್ವಲ್ಪ ದಿವ್ಸ ಮಾಡಬೇಕ್ರೀ ಆಮೇಲೆ ಯಾರ ಕುಂದ್ರಸಗ ಬರ್ತತ್ರಿ
ಈಗ ಮನೆಗ ಅಂತಂದ್ರೆ ಗಾಡಿ ಅಂತ ಸ್ವಲ್ಪ ರೂಟ್ನಾಗ ಅಂತ ನಮಗ ಒಂದ್ ಎರಡು ಮೂರ್ ನಾಲ್ಕ ತಿಂಗಳು ಹೋಗತದೆ ಈ ರೂಟ್ ನ ಕೊಡಬೇಕಂದ್ರೆ ಆಮೇ ಪರಿಚಯೂನ ವಹಿವಾಟಯ್ತಂದ್ರ ಗಾಿಯ ರ ಯ್ತಂದ್ರೆ
ಗಾಡರನ್ತ್ರ ಮತ್ತ ರೀಸೆಲ್ ಅದೆ ಎಲ್ಲ ಲಾಸ್ ಆದ್ರ ಅದೇ ಬಿಸ್ನೆಸ್ ಆದ್ರ ಲಾಸ್ ಅಲ್ಲದಂಗ ಅದ್ರ ಅದ ತಗದುಲ್ಲ ಮತ್ತ ನಮಗ್ ಪ್ರಾಫಿಟ್ ಆತ್ರ ಇದ್ರಾಗ ಆದ್ರ ಪ್ರಾಫಿಟ್ ಬರ ಗಾಡಿಗೆ ಬರಬರ್ ಆತವ್ರರು ಕಂತು ಕಂತು ಮಾಡ್ಕೊಂತು
ಆಮೇಲೆ ಮನಿ ಫ್ಯಾಮಿಲಿಗೆ ಬೇಕಾದ ಸ್ವಲ್ಪ ನೀದ ಈಗ ಈಗ ಮನಿ ಫ್ಯಾಮಿಲಿ ಬಹಳಷ್ಟು ನೀಡ್ದಪ್ಪ ಈಗ ಇನ್ನೊಂದ್ ಸ್ವಲ್ಪದಿಂದಾಗ ಈಗ ಮನಿ ಕೆಲಸನ ನಡೆದ ಮನೆ ಕೆಲಸ ಆಯ್ತು ಇಪ್ಪ ಅಂದ್ರೆ ಮ್ಯಾರೇಜ್ ಸಮೀಪದಾಗ ಈಗ ಹೋಗೋದು ಬರೋದು ಕರದು ಕಳ್ಸೋದು ನಮ್ಮ ಬಾಳ ತ್ರಾಸ್ ಆಗ್ತದೆ ಮನೆಗಾಡಿ ಯಾಕ ಇದ ಆಮೇಲೆ ಅಮ್ಮಂಗನು ಆರಾಮದು ಇದರ್ಲ್ಲ ಮಧ್ಯ್ಯದಲ್ಲಿ ಅದು ಹಾಸ್ಪಿಟಲ್ ಅದು ತಗೊಂಡೋ ಇಲ್ಲ ಕಾಯಿಂತ ತರ್ಲಕ್ಕ ಸ್ವಲ್ಪ ನಮ್ಗ್ ಅನುಕೂಲ ಆಗ್ತದೆ ಈ ಬಸ್ ಹ ನಡದಿಲ್ಲ ಅದಕ್ಕೆ ನಮ್ಮ್ ಮನೆ ಗಾಡಿ ತಪ್ಪ ಅಂತಂದ್ರೆ ನಾವವು ಯಾವಾಗ ಬೇಕಾದಾಗ ಹೋಗ್ಬೋದು ಬರಬಹುದು
ಏಳ್ ಮೂದ ದಿವಸ ಇದ್ದ ಕರ್ಕೊಂಡು ಎಳ್ಬೇಕಲ್ಲಿ ಹ್ಮ್ ಕೂನತಿದ್ರ ಮ್ಯಾಲ ಬಾಡಿ ಅದ ಹತ್ರ ಮತ್ತ ನಡತ್ ತೋಬಕ್ರ ಒಂದು ಇಲ್ಲಿ ಈಗ ಚೈತಿ ಇರವಾಗ ನೋಡ್ರಿ ಇಲ್ಲಿ ಹದ್ನಾರು ಹದ್ನೇಳಳಕ್ಕೆ ಯಾವಾಗ ಡೇಟ್ ನಾವ ಒಂದ್ ಬಿಜಾಪುರ್ದಾಗ ಇದ ನೋಡ್ದ ರ ಸೆಕೆಂಡ್ ಹಂಡ್ ನೋಡ್ರರು ಒನ್್ಸತಿ ಕಲ್ಲಿ ಅಂದ್ರೆ ಹೊಸ ತಗಬರ್ತರಿೀ
ಈಗ ಓಲ್ಡ್ ಗಾಡಿ ಅೆ ಪೆಟ್ರೋಲ್ ಅದಾವ ಸಿ ಎನ್ ಜಿ ಮತ್ತ ಸಿ ಎನ್ ಜಿ ಸ
ಸಿ ಎನ್ ಜಿ ಗಳ್ ತೋತರ ಸಿ ಎನ್ ಜಿ ಇದ್ದಿದೇ ಹೋಗಬೇಕು ಕಸಿ ಏನ್ ಜಿ ಲಿಂದೇ ಮೈಲಜ್ ಬಾಳ ಬರ್ತ್. ಹ
ಅದೇ ಅಂತಾರಾ ಈಗ ನ್ಯೂ ಮಾಡಲ್ ಗಾಡಿಗಿ. ಮಾಡ್ಬಿಟ್ಟೇ ಡೀಸೆಲ್ ವಿಥ್ ಸಿ ಎನ್ ಜೆ ಬೀಟ್ಟಾನ ಓಲ್ಡ್ ಗಾಡಿ ಏನ ಪೆಟ್ರೋಲ್ ಅಷ್ಟೇ ಕೊಟ್ಟಾನ ಮತ್ತೊಂದ್ ಇಪ್ಪತ್ ಮೂವತ್ ಸಾವಿರ ರೂಪಾಯಿ ನೀವು ಖರ್ಚ ಮಾಡಿ ಮತ್ ಸಿ ಎನ್ ಜಿ ಸೆಟ್ ಮಾಡ್ಬೇಕಾಗ್ತದ ಅದನ್ ಯಾಕ ಮಾಡ್ ಹ ನೀವ್ ಮಸ್ತ್ ಅಂತ ಅಂದೀ ಅಂತಾರಪ್ಪ ಮ ಹೋಗಿದ್ ಬಳಕ್ ಅದು ಹೆಚ್ಚಿಗೆ ಹೊತದ ಕಡಿಮ ಅಂತ್ರು ಹೋಗಕ್ ಸಾಧ್ಯನೇ ಇಲ್ಲ.
ಅದೇ ನೋಡಮ್ಮ ಕೇಳಂ
ಪರ್ಫೆಕ್ಟ್ ಆಗಿ ತಗೋ ಗಾಡಿನೇ ನೀಟ್ ಆಗಿ ತಗೊಂಡೇವ ಅಂತಂದ್ರ ಯೂಸ್ ಆಗ್ತದೆ ಅಂದೇ.
ಈಗ ಹೆಂಗ ಇದ್ರನು ಮನಿ ಫ್ಯಾಮ್ಲಿಗಗಂಧ್ರೆ ನಡದೇ ನಡತದೆ ಈ ಈ ಇದಕ್ ಸದ ಈಗ ಈ ಮನಿಗ್ನು ಹೌದಪ್ಪ ಗಾಡಿ ತಪ್ಪ ಅಂದ್ರೆ ಪಟ್ನ ಹೋಗ್ ಬರ್ಲ್ಲಕ ಈಗ ಅದು ಈಗ ಶಿಫ್ಟ್ ಡಿಸವರ್ ಅದ ನಾಕ್. ಐದು ಮಂದಿ ಅಷ್ಟೇ ಹಿಡಿತ ಈಗ. ಈ ಗಾಡಿ ಆಯ್ತಪ್ಪಂದ್ರೆ ಆರ್ ಏಳು ಮಂದಿ ಆ ಆಕ್ತರ ಈ ಮನೀ. ನಡೀತದ ಅಕಾಡಿನು ನಡಿತದ ಬಟ್ ಯಾಕ್ ಮನ ಗಾಡಿ ಇದ್ದಂಗತ ಯಾವಾಗ್ ಹ್ಮ ಅ ಅ. ಅನುಕೂಲ ಆತ
ಹ್ಮ್
ಅದಕ್ಕ ಈಗ ಏನಾದ್ರು ಇದ್ದಾಗ ದುಡ್ಡ ಇದಾಗ ಏನಾದ್ರು ಮಾಡ್ಕೋಬೇಕು ಮತ್ ಇಲ್ಲಾ ಅಂದ್ರೆ ಆ. ಅಕಡಿ ಇಕಡಿ ಕರ್ಚು ಅದುವು ಮಾಡಬೇಕ
ಗಾಡಿ ಒಂದ ತೊಂಡ್ರಾ ಚಲೋ ತೊಂದ ಅನಸ್ತ ರಿ ಮತ್ತ ಬಾಡಿಗೆ ಹೋದನ ಅಂದ್ರ ಚಲೋನೆ.
ಹ್ಮ್ ಯಾಕಂದ್ರ ಮನ ಬಳಷ್ಟು ಮಂದಿ ನಾನು ಟೀಚಿಂಗ್ ಫೀಲ್ಡ್ ಮಾಗ ಇದೀವಲ್ಲ. ಎಸ್ ಎಸ್ ಎಲ್ ಸಿ ದೇವ್ರಿಗೆ
ಹ್ಮ ಅಂತೆಲ್ಲ ನಡ್ತಿರ್ಕ ಅಲ್ಲೆಲ್ಲಾ ಪರ್ಚಾರ ಬಾಳ ಕ.
ಹ್ಮ್ ಅದಕ್ಕೆ ಅನುಕೂಲ ಆಗುವಟ ಕೆಲ್ಸಗಳು ಈಗೇನಾದ. ಪರ್ಫೆಕ್ ಆಗ್ ಮಾಡ್ಕೊಂವಿ ಅಂತದ್ರ ಚೊಲೋ. ತದ ಹ ಮತ್ತ ಮತ್ತ ರಿ ಸರ್ ಸರಿ ಸರಿ ಓಕೆ ಪಾ